ಕೇಳಸ ವಾತೊ ಅಣ್ಣ.
ಹಾ ಆರಾಮ ಅಬ್ದುಲ್.
ಹ ಆರಾಮ್ ಅಣ್ಣ ನೀನ.
ಹ್ಮ್ ಆರಾಮ್ ನೋಡ ಎಲ್ಲಿದ್ದೇ ಏನ್ ಸಮಾಚಾರ ಏನ.
ಏನಿಲ್ಲ ನೋಡ. ಪ ಇಲ್ಲ ನ ಹಾಸ್ಟೆಲ್ ದಾಗ್ ಓದ್ಲಾತಿನಿ.
ಹೌದಾ ಏನ್ ಸ್ಕೋರ್ಸ್ ಮಾಡಿದ್ದಿ ಏನೆಲ್ಲ
ನಂದು ಬಿ ಎ ಮಾಡಿನಿ ಈಗ
ಹೌದಾ ಬಿ ಎ ಎಕ್ಸಾಮ್ ನಡಕತ್ತಾವನಲ್ಲ ಇವಾಗ
ಹಪ
ಹೌದಾ ಹೇಗಾಯ್ತು ಪೇಪರ ಚೆನ್ನಾಗಾಯಯ್ತಾ
ತ ಎಪಾರ ಚಾನಾಗಿ ಯತ
ಹ್ಮ ಏನ್ ಫುಲ್ ಸ್ಟಿಕ್ ಇತ್ತನ್ ಎಕ್ಸಾಮ್
ಅಷ್ಟಕ್ಕನಿದ್ದಲ್ಲ ಅಷ್ಟೇ ಸರಿಯಾಗಿತ್ತು ಎಕ್ಸಾಮು ನೀವ ಹೆಂಗ ಸ್ಟಡಿ ಮಾಡ್ಲಾತಿೀರಿ ಈಗ
ಹ್ಮ್ ನಮ್ದು ಸ್ಟಡಿ ನಡದದ್ ನೋಡಪ್ಪ ಹಿಂಗೆ ನರಸಿಂಗ ಮಾಡಾರಿಣ
ಹೌದಾ ಹ ಹ
ಎರಡು ವರ್ಷ ಮುಗುದ್ ಅದ ಇನ್ನೊಂದು ವರ್ಷ ಅದು
ಹೌದಾನ
ಹ್ಮ್ ಇನ್ನೊಂದ್ ವರ್ಷ ಆಯತಂದ್ರೆ ಆಯ್ತ ನಮ ಎಲ್ಲಾದ್ರೂ ಪ್ರವೇಡ್್ದ ಮಾಡ್ಬೋದು ನವು
ಹಾ ರೈಟ್ ರೈಟ್ ರೈಟ್ ನಿಮ್ ಕತೆ ಇದಾವದು
ನಂದು ಇಲ್ಲಿ ಶಾಪುರಲ್ಲಿ ಎಕ್ಸಿಲೆಂಟ್ ಕಾಲೇಜ್ ಅಂತು
ಎಕ್ಸಲೆಂಟ್ ಕಲಜ ಹಾ ಹ ಊಟ ಆಯ್ತಿಲ್ ಭಯ
ಹಾ ಆಯೋದ ಆಯದ ನಿಂದು
ನಮ್ದುನ ಆಯ್ತ್ು ನೋಡ್ಬಊಟ ಈಗ
ಹೌದಾ ಮ ತನ್ನ ಮನೆ ಕಡೆ ಎಲ್ಲ ಆರರಾಮ್ರಲ್ಲ
ಮನೆ ಕಡೆ ಎಲ್ಲಾರಲ್ಲ ಮಾರದಾರ ನಾ ನಿಮ್ ಮನೆ ಕಡೆ
ಹ್ಮಞ ಎಲ್ರುೂ ಆರಾಮ ಇದಾರ ನಮ್ಮ್ ಕಡನು ಹ ಮಳೆಗಳು ಭಾಳ ಅದಲ್ಲ ನಿಮ್ಮ ಕಡೆ
ನಮ್ಮ್ ಕಡೆ ಇವತ್ತು ಮಾರ್ನಿಂಗ್ ಬಂದಿತ್ತು ಮಳೆ ಈಗ ಬಿಸಿಲ್ಿದೆ ನೋಡಿ ಈಗ
ಹೌದ
ಹಾ
ಮತ್ತೆ ಒಲ್ದ ಕಡೆ ಏನಕಿಲ್ಲ ನ
ಇನ್ನ ಇಲ್ಲ ಪೂರ್ತಿ ಮೆರುಗದ ಮಳೆ ಬಿದ್ದ ಗಳೇನೆ ಎಲ್ಲ ಹಾಗೆ ಬೆಳೆ ಪಳೆ ಹಾಕೋದು
ಹೌದ ಅಂದ್ರೆ ಇವಾಗೆಲ್ಲ ನಾವವು ಈ ಕಡೆ ರಾಯಚೂರ್ದಾಗ ಅದು ಶಾಪುರಲ್ಲಿ ಕಾಲೇಜ್ ಮಾಡಿವವಿ ರಾಯಚೂರ್ದಗಿದ್ದೀನಿ ಸ್ವಲ್ಪ ಒ ಕೆಲ್ಸ ಇತ್ತು ಬಂದಿದೆ
ಹೌದಾ ಹ್ಮ್ ಹ್ಮ್
ಹ್ಮ್ ಅಂದೆ ಇವಾಗ ಇವಾಗೆಲ್ಲಾ ಹಸ ಮಾಡಕತ್ತಾರನ ಹೊಲ ಎಲ್ಲ
ಹಾ ಹೊಲೆ ಎಲ್ಲ ಹಸ ಮಾಡ್ಲತ್ತಾರ ನಮು ಒ್ ಐದ್ ಮೂೂರ್ ಎಕರೆ ಹೊಲ ಅದಾವ
ಹ ಹಾ ಏನೇನ್ ಹಾಕತ್ ಏನಿಲ್ಲ ಭತ್ತ ಗತ್ತ ಹಾಕ್ತರ ಬರ
ಭತ್ತ ಇಲ್ಲ ಏನ್ ಬರೀ ಹತ್ತಿನೇ ಹಾಕ್ತಿವಿ ಹದಿಮೂರ್ ಎಕರೆ
ಹದಿಮೂರು ಎಕರೆ ಆತ್ತೆ
ಹ್ಮ ಹತ್ತೀಿನ ಹಾಕ್ಸ ನಮ್ ಕಡೆ ಒಣಭ್ಯಾಸಾಯ ಇದೆ
ಹಾ ಹಾ ಹಾ ಅಂಗದಾನ
ಹ್ಮ್ ವ ಕೆನ್ನ ದಡದ ಸ ಹಾ ಊರಿಗೆ
ಹ್ಮ ಹಾ
ಊರಿಗೆ ಹೋಗಿ ಹೊಲ್ದಲ್ಲಿ ಪೀಜಾ ಪಿಜ್ಜಾ ಊರಿಗೆ ಬರ್ಬೇಕು
ಹೌದಾ
ಹ್ಮ್
ಮತ್ತ ಏನ್ ಕಾಲೇಜ್ ಡೈಲಿ ಹೋಗ್ತಾರ ಏನ್ ಯವ ಡೈರೆಕ್ಟ್ ಎಕ್ಸಾಮ
ಡೈರೆಕ್ಟ್ ಎಕ್ಸಾಮ್ಗೆ ಹೋಯ್ನ ಇಲ್ಲಾ ಲಾಸ್ಟ್ ಅಲ್ಲಲ್ಲಿ ಸ್ಟಡಿ ಮಾಡ್ಲಾತ್ತನ್ ಪೊಲೀಸ್
ಹೌದಾ ಕಾಮಟೇಟೋ
ಹಾ ಕಾಮಟಟಿ ಒಲ್ಲ ತಿ
ಹ್ಮ್ ಹ್ಮ್ ಹ್ಮ್ ಮತ್ತೆ ಕಂಲೇಟು ಮತ್ತೆ ಇವಾಗ ಏನೋ ಬುಟ್ಟಿ ಇರ್ಬಹದಲ್ಲ
ಹಾ ಬಿಟ್ಟಿದಿದ್ದಾರೆ ಕಾನ್ಸ್ಟೇಬಲ್ ಅಲ ಅಸಸ್ ಸಾಗಿಲ್ಲ
ಹೌದಾ ಹಗೆ ಮಾಡ್ತೀರ ಇನ್ನು ಇರ್ತ ಜಗ್ಗಿ ಬಿಡ್ತಾರೆ ಇವಾಗ ಇವಾಗ ಬಿಡ್ಬೋದು ಜಾಸ್ತಿ
ಹಾ ಈಗ ಬಿಡ್ತಿರ್ಬೋದು ಇನ್ನೊಂದು ತಿಂಗಳಲ್ಲಿ
ಹಾ ಹಾ
ಹೆಂಗಂತ ಅವ್ರರಿಗೆ ಗೊತ್ತಿರತ್ತ ಸರ್ಕಾರದವ್ರಿಗೆ
ಹ್ಮ ಇಲ್ಲ ಇದು ಇಷ್ಟಂತ ಬರ ಬಿಟ್ಟಿರ್ತಾರಲ್ಲ ಈ ಈ ಪೋಸ್ಟ್ ಬಿಡ್ತಿರ್ತಾರ ಕಂಟಿನ್ಯೂ ಸಿ ಆರ್ ಪಿ ಎಫ್ ಮತ್ತು ಯಾವುದೋ ಅಗ್ನಿವೀರ ಅದು ಇದು ಅಂತ
ಹೌದೌದು ಹ
ಬಿಡ್ತಾರೆ ಬಿಟ್ಟ ಆದ್ರೆ ಅವ ಜಲ್ದಿ ಕಾಲ್ಫಾರ್ ಮಾಡಲ್ಲ ಅಷ್ಟೇ
ಹಾ ಅಷ್ಟೇ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೆ
ಹ್ಮ್ ಸೆಂಟ್ರಲ್ ಗೋರ್ಮೆಂಟ್ ಅಂತವೆಲ್ಲ ಜಲ್ದಿ ಆಗತ್ತೆ ಸ್ಟೇಟ್ ಗೋರ್ಮೆಂಟ್ ಆಗಲ್ಲ ಜಲ್ದಿ
ಹೌದೌದು ಮತ್ತೇನ್ ಬರಿ ನಿಮ್ ಮುಂದಿನ ಜೀವನ
ಏನಲ್ ನಮ್ದ್ ಯ್ತ ಇನ್ನೊಂದ್ ವರ್ಷ ಮುಗಸೊಂಡ ಡ್ಯೂಟಿ ಹೋಗಯ್ಬಿಡ್ತೇವಿ ನಾವವು
ಏನಾದ್ರೆ ಬಿಸ್ನೆಸ್ ವಿಸ್ನೆಸ್ ಸೈಡ ಇದೆ
ಬಿಸ್ನೆಸ್ ಐಡ ಐತಿ ನೋಡ್ಬೇಕಕ್ ಯಾವ್ದನ್ ಇದು ಗೌರ್ಮೆಂಟ್ ಐತ ಅಂದ್ರೆ ಚಲೋ ಐ ಇ ಆಗಲಿಲ್ಲಂದೆ ಮತ್ತೆ ಬಿಸ್ನೆಸೇ ಮಾಡ್ಬೇಕಂತ ಅದು ನಮ್ದು ಒಂದ್ ಹತ್ತು ನಮ್ದು ಒಂದ್ ಹತ್ತು ಹನ್ನೆಡು ಎಕ್ರ ಯವು ಅದೇ ಹ್ಮ್ ತೋಟಗೀಟ ಮಾಡ್ಬೇಕಂದ ಮಾಡನಿ ಮತ್ತ ತ್ತ ಕಡೆನ ಅರು ಹ ಕುರಿ ಮರಿ ಏನೋ ಸಾಕಣೆ ಮಾಡ್ಬೇಕಂದ ಮಾಡಿನ
ಒಳ್ಳೆ ಪ್ಲಾನಿಂಗ್ ಇಟ್ಕೊಂಡಿದಾರ ನೀವನು
ಹ್ಮ ಮಾಡ್ಬೇಕಕ್ ಮತ್ತ್ ಏನೋ ಅಂತ ಎಲ್ಲಾ ಬರೀ ಜಾಬ್ ಮೇಲೆ ಅಂತ ಕುಂದ್ರಬಾರ್ದ ಜಾಬ್ ಅಂತ ಯಾವಾಗ ಯಾವಾಗ್ ಬಿಡ್ತಾರೆ ಯಾವಾಗ ಲ್ಲ ನಮ್ದಂದ್ರೆ ಒಂದ್ ಆರ ಆರಿಂದ ಏಳು ವರ್ಷ ಆಯ್ತು ಬಟ್ಟೆ ಎಲ್ಲ
ಹೌದ ನರ್ಸಿಂಗ್ದು ಸ್ವಲ್ಪ ಲೇಟ್ ಆಗುತ್ತೆ
ಹ್ಮ್ ಸ್ವಲ್ಪ ಎಲ್ಲ ಪೂರಾ ಬುಟ್ಟೆಲ್ಲ ನಮ್ದು ಆರು ವರ್ಷ ಆಗಿತ್ತು ಗೌರ್ಮೆಂಟ್ ಅವಾಗ ಬುಟ್ಟಿದ್ದು ಇವ ತಿರಿಗೆಗ ಈಗ ತಕ ಬಟ್ಟೆ ಎಲ್ಲ
ಹ್ಮ್ ಹ್ಮ್ ಹ್ಮ್
ಅದ ಸಲಯಾಗ ಸುಮ್ಮನೆ ಇಲ್ಲಿ ಇವಾಗ ಬಿಟ್ರೆ ಸಡನ್ ಆಗಿ ಇ ಆರಂದ ಏಳ ವರ್ಷ ಆಯ್ತ ವರ್ಷ ಇರತ್ತಾಗ ಷ್ಟ ಇದ್ದಾರ ಗೊತ್ತಲ್ಲ ಜಿಗ್ಗಿ ಜನ ಇದಾರ ಅದ್ರಾಗ ಹಾಕೋರು ಹಾಕಿದಾಗ ಮತ್ತತ್ ನಮ್ದ ಎಲ್ಲಿ ಆಗತ್ತ
ಹೌದು ಈಗತ್ ಈಗಂತ ಕಾಂಪಿಟೇಷನ್ ಬಾಳ ಅದ
ಹ್ಮ್ ಹ್ಮ ನೋಡ್ಬೇಕ ಆಕ್ಬೇಕು ಆ ಹಾಕಿದ್ರೆ ಆಯ್ತ ಅಂದ್ರೆ ಚಲೋ ಆಯ್ತು ಆಗ್ಲ ಏನಂದ್ರೆ ಮತ್ತತ್ ಯಾವ್ದು ಹ್ಮ್ ಈ ಕಡೆ ಡ್ಯೂಟಿನ್ ಮಾಡ್ಬೇಕು ಪ್ರೈವೇಟ್ ಅಲ್ಲಿ ಮತ್ತ ಅ ಕಡೆ ಕೋಟ ಗಿಟ ಮತ್ತೆ ಏನೋ ಮಾಡ್ಕೊಂಡು ಕುಂದರ್ಬೇಕು ಬಿಸ್ನೆಸ್
ಒಂದ್ ಸಣ್ಣ ಬಿಸ್ನೆಸ್ ಇದೆ ಮಾಡ್ಬೇಕ ಅಂತ ಅನ್ಕೊಂಡಿದರ
ಹ ಹಾ
ಏನ್ ಮತ್ತ್ ನಿಮ್ ಫ್ರೆಂಡ್ಸ್ ಎಲ್ಲ ಏನ್ ಮಾಡ್ತಾರೆ
ನಮ್ ಫ್ರೆಂಡ್ಸ್ ಎಲ್ಲಾ ಇದ್ದಾರೆ ಇಲ್ಲ ಅವ್ರು ಅವ್ರನ್ನ ಕಾಲೇಜ್ ಹೊಂಟಿದಿದ್ದಾರೆ ಒಬ್ಬರು ಡಿಗ್ರಿ ಮಾಡಿದ್ದಾರೆ ಒಬ್ಬೊಬ್ರು ಇಂಜಿನಿಯರಿಂಗ್ ಮಾಡಿದ್ದಾರೆ. ಹ್ಮ್ ಎಲ್ಲ ಮೆಡಿಕಲ್ ಮಾಡಿದಿದ್ದಾರೆ.
ಹೌದಾ ರಾಯಚೂರಲ್ಲಿ ಏನ್ ಕೆಲಸ ಇತ್ತು ನಿಮ್ದು
ರಾಯಚೂರಲ್ಲಿ ಇಲ್ಲಿ ಅದು ಹಾಸ್ಪಿಟ್ಲ್ ಇತ್ತು ಕೇಳ್ಕೊಂಬರ ಬಂದಿದೆ ಅದು ಡ್ಯೂಟಿ ಇದೆ. ಅಲ್ಲ ಇದ ಬರ್ತ್ಡ ನಂತ
ಹಾ ಹಾ ರೈಟ್
ಹ ಅದ ಸಾಲೆಗೆ
ಹೌದಾ
ಹ್ಮ್ ಬಾ ಅಂತ ಹೇಳಿದ್ರು ಇಂಟ್ರ ಐದು ಬಂದು ಭೇಟಿಯಾಗ ನೋಡಮ್ಮ ಅಂತ ಹೇಳಿದ್ರು ಅದಕ್ಕೆ ಬ ಬಂದಿದೆ
ಹೌದಾ
ಹ್ಮ್ ಮತ್ತೆ ನಾಳೆ ಏನ ಅದು ರು ಇದದೆ ಅಂತಲ್ಲ ನಿಮ್ದು ಬಕ್ರೀ ಇದೇನು
ಹಾ ಬಕ್ರೀದ್ ಇದೆ ನಾಳೆ ನಮ್ದು
ಹ್ಮ್ ಹ್ಮ್ ಬಾಳ ಜೋರ ಇದ ಹಂಗಂದ್ರ
ಹಾ ಅಷ್ಟೇನ್ ಜೋರಲ್ಲ ಈ ವರ್ಷ
ಹಾ ಹಾ
ಅಷ್ಟೇ ಸಿಂಪಲ್ ಎಲ್ಲರಿಗ ಜೋರ ಇದ್ರೆ ನಮಗ್ ಜೋರಲ್ಲ ಇಷ್ಟೇ.
ಹಂಗೆ ಸಿಂಪಲ್ ಅಂದ ಮತ್ತ್ ನಿಮ್ದ ಯಾವಾಗೋ ಆರ್ತ ಆರ್ ತಿಂಗ್ಗಳಕ್ಕ ವರ್ಷಕ್ಕೊಮ್ಮಿ ಬರ್ತಿರ್ತಲ್ಲ ಮ
ಎಂಜಯ ಆಗಾನೇ ಹೊಲ್ತಿಲ್ಲಿ ಹಾಸ್ಟಲ್ದಾಗಿದೀವಿ ನಾವ ಇದ್ದಾರೆ
ಹ ಹಾಸ್ಟೆಲ್ ಲೈಫ್ ಹಂಗೆ ಮತ್ತ ಸ್ಟೂಡೆಂಟ್ ಅಂದ್ರೆ ಈ ಕಡೆ ಮನೆ ಫ್ರೆಜಾರ್ ಈ ಕಡೆ ಕಾಲೇಜ್ ಫ್ರೆಜಾರ್ ಎಲ್ಲ ಇರುತ್ತ.
ಎಲ್ಲ ಎಲ್ಲಾ ಹೊಳಾಕಂತ್ ಹೋಗ್ಬೇಕಲ್ಲ ಹಾಸ್ಟೆಲ್ ಮೊದ್ಲ
ಹ್ಮ್ ಮತ್ತೇನು ಕಾಲೇಜ್ ಕಡೆ ಹೆಂಗೆ ಕ್ಲಾಸ್ ಗಿಸ್ ಹೆಂಗೆ ನಡ್ತಿದ್ದವು ಏನು ಸಮಾಚಾರ ಕಡೆ
ಕಾಲೇಜ ಎಲ್ಲ ಚೆನ್ನಾಗಿದೆ ಬಟ್ ನಾವ ಹೋಗ್ತಾ ಇಲ್ಲ ಕಾಲೇಜ್ ಇಷ್ಟೇ ಪ್ರಾಬ್ಲಮ್
ಹೌದಾ ಮತ್ತೆ ಟೀಚರ್ಸ್ ಏನ್ ಹೇಳಲ್ಲ ಏನಲ್ಲಿ
ಟೀಚರ್ ಎಲ್ಲಾ ಹೇಳ್ತಾರೆ ನಾವು ಡೈರೆಕ್ಟ್ ಮಾಡಿಬಿಟ್ಟವಿ ಕಂಪಿಟೇಟಿವ್ ಓದಲ್ತೀನಿ ಸುಮ್
ಹ ಹ ಇವಾಗಲ್ಲಾ ಬಾಳ ಜನ ಡಿಗ್ರಿ ಅವರು ಇದೆ ಕಾಂಪಿಟೇಟಿವ್ ಜಾಸ್ತಿ
ಈಗ ಎಲ್ರರು ಅದನೇ ಕಾಂಪಿಟೇಟಿವ ಒದಲತ್ತಾರ್ ಬಾಳ
ಹ್ಮ್ ಡೈರೆಕ್ಟ್ ಎಕ್ಸಾಮ ಬರ್ಲತ್ತಾರ ಮತ್ತ ಹ್ಮ್ ನಮ್ ಕಡೆ ಎಲ್ಲಪ್ಪ ಡೈರೆಕ್ಟ್ ಎಕ್ಸಾಮ್
ಹಾ ಈಗ ಗೌರ್ಮೆಂಟ್ ನಿಗ ನೌಕರಿ ಸಿಗ್ಬೇಕ ಅಂದ್ರೆ ಬಹಳ ಕಷ್ಟ ಅದ್ ಭೈ
ಇವಾಗ ಯಾವ್ದ ಒಂದು್ ನಮ್ ಪ್ಲೇಸ್ ಈಗಲ್ಲಿ ನಾವು ಆ ಲಿಸ್ಟ್ ಅಲ್ಲಿ ಇ ಅಂದ್ರ ಆ ಲಿಸ್ಟ್ ಅಲ್ಲಿ ನಮ್ಮ್ ಪ್ಲೇಸ್ಲ್ಲಿ ಬೇರವರು ಯಾರು ಬಂದು ಅಮೌಂಟ್ ಕೊಟ್ಟು ಇದ ಮಾಡ್ಕೊಂತಾರ ಹಂಗೆ ಆಗ್ಬಿಟ್ಟದ ಆ ಕಡೆ ಎಲ್ಲಾ ರೆಕಮೆಂಡ್ ಮಾಡೋದು ಅದು ಮಾಡೋದು
ಈಗ ಓದಿದವನಿಗೆ ನೌಕರಿ ಸಿಗದ ಕಷ್ಟ ಐತಿ
ಕಷ್ಟ ಕಷ್ಟ ಏನ್ ಮಾಡ್ಬೇಕಂತ ಅದೇ ಹೇಳು ಹು ತಗೋಬೇಕು ಯಾರ ಎಲ್ಲ ಬಹಳ ದಿನ ಪರಿಚಯ ಇರ್ಬೇಕ ದೊಡ್ಡವರು.
ಅವಾಗ ಆಗುತ್ತೆ.
ಹು ಅದು ಅವಾಗ ಇಲ್ಲಾಂದ್ರೆ ಇಲ್ಲ ಇಲ್ಲಾಂದ್ರೆ ಸುಮ್ಮ ಹಂಗೆ ಬಡವರು ಹೆಂಗ ನಾವ್ ಹೆಂಗಿದ್ ಹಂಗೆ?
ಹಾ ಆರೇತಿ ಅಷ್ಟೇ?
ದುಡಿಯಾಕ್ಕ ಹೋಗ್ಬೇಕು ಇಲ್ಲಾಂದ್ರೆ ಆಯ್ತು
ನಿಮ್ಮ ಫ್ರೆಂಡ್ಸ್ ಎಲ್ಲೇ ಅದಾರ ಏನೂ?
ನಮ್ಮ ಫ್ರೆಶ್ ಫ್ರೆಂಡ್ಸ್ ಎಲ್ಲಾ ಹಾಸ್ಟೆಲ್ ಬಿಟ್ಟು ಹೋಗಿದ್ದಾರೆ ಎಲ್ಲರೂ
ಯಾಕ?
ಅವರದ ಎಲ್ಲಾ ಎಕ್ಸಾಮ್ ಮುಗ್ದು ಎಲ್ಲಾ ಮುಗೀತು ಹಾಸ್ಟೆಲ್ ಬಿಟ್ ಹೋಗಿದ ಇದರೇ ಇನ್ನೊಂದ ಇಬ್ರು ಮೂವರ್ ಇದ್ದಾರೆ ಅವ್ರನ್ನು ಎಕ್ಸಾಮ್ ಇದೆ.
ಹ ಹ
ತರ ಆಯ್ತ?
ಹೌದ?
ನಿಮ್ಮ ಹಾಸ್ಟೆಲ್ ಅಲ್ಲಿ ಊಟ ಚೆನ್ನಾಗ ಕೊಡ್ತಾರಾ?
ಹೂ ನಮ್ಮ ಹಾಸ್ಟೆಲ್ ಅಲ್ಲಿ ಊಟ ಚೆನ್ನಾಗ ಕೊಡ್ತಾರೆ.
ಹೌದಾ ನಿಮ್ ಹಾಸ್ಟೆಲ್ ವಾಡನ್ ಹೆಂಗಿದಿದ್ದಾರೆ ಚೆನ್ನಾಗಿದಾರ?
ಇರ್ತಾರೆ ಅವಾಗೆಲ್ಲ ಹೇಳಕ್ ಆಗಲ್ಲ ಅವರ ಯಾವಾಗ ಬರ್ತ ಯಾವಾಗೆಲ್ಲ ನಾವು ಕಾಲೇಜ್ ಹದೋ ಹೋದಾಗ ಬರ್ತಾರೆ. ಅವರ ಮಧ್ಯಾಹ ಆ ಟೈಮ ಅಲ್ಲಿ? ಯಾರ ಇರರ ಟೈಮ ಅಲ್ಲಿ ಇವಾಗಲ್ಲ ವಾಡನ್ ಹಂಗೆ ಮತ್ ಇವಾಗ ಯಾರು ಇರಲ್ಲ? ಟೈಮಿಗೆ ಬರ್ತಾರ ಅವರ ಮತ್ತ ನಾವ ಸ್ಟೂಡೆಂಟ್ ಇದ್ದಾಗ ಗ ಎಲ್ಲಾ ತಲೆ ತಿಂತಾರ ಅದು ಅದು ಕೊಡುಸು ಇದು ಕೊಡಸಿ ಅದ ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾರ ಅಂತ ಹೇಳಿ?
ಹ ಹಾ
ಸರಿ ತೋಗೋ ಕಾಲ್ ಬರ್ತಿದೆ ಆಮೇಲೆ ಫೋನ್ ಮಾಡ್ತೀನಿ.
ಹಾ ಓಕೆ ಬ್ರದರ್.